ಹಲೋ ಹಲೋ ಹಲೋ ಹಲೋ ಹಲೋ ಪಜು ಕೆಳ ಲಾಗ್ಯದ ಹಲೋ ಹಲೋ ಹಲೋ ಹೂ ಹಲೋ ಹಲೋ ಹಲೋ
ಹ
ಹಾ ಈ ಕೇಳತ್ ನೋಡು ಹಲೋ ಹಾ ಏನ್ ಮಾಡಕತ್ತರಿ
ಏನಿಲ್ಲಡು ಊಟ ಆಯ್ತು ಸುಮ್ನೆಮ್ಮಖಾಣತನ
ನಮ್ದನ್ ಊಟ ಆಯತಿ ಈಗ ಜಸ್ಟ್ ಸುಮ್ ಕುಂತೀನ್ ನೋಡ್
ಏನು ಮಾಡಿದ್ರೆ ಊಟಕ್ಕೆ
ಊಟಕ್ಕೆ ಅದೇ ಮಟನ್ ಸಾಂಬಾರ ಇತ್ತು ಏನಿಲ್ಲ ಒಂದ್ ಸ್ವಲ್ಪ ವೈಟ್ ರೈಸ್ ಮಾಡಕಿಂದೆ ಮತ್ತ ಕಬಾಬ್ ಮಾಡಿದ್ದೆ
ಕಬಾಬ್ ಹಬ್ಬಾಬ್ ಅಂತ ಮಾಡಿಕೊಟ್ಟನ್ ಕಡೆಗೆ
ಅಯ ಬಿಡಲ್ಲ ಒಂದ್ಸಲ ಹೇಳಿದ್ಮ್ಯಾಗ ಆಯ್ತು ಸ್ಯಾಂಕ್ಷನ್ ಆಗಬೇಕಾದು
ಹೌದಾ
ಹಾ ಬೇಕಂದ್ರೆ ಆಯ್ತು ಬೇಕು ಹ್ಮ್ ನಿಮ್ದು
ನಾನ್ ಅದೇ ಹೇಳದ್ನ ಪುಳಗ್ರೆ ಮಾಡ್ತನನಲ್ಲ ಪುಳಗ್ರ ಬಿಡಿತ
ಕೈತ
ಹಾ ಚೆನ್ನಾಗಗೀತ್
ಅಯ ನನ್ಗಿಷ್ಟ್ ಕಳ್ಸ್ಬೇಕಿಲ್ ಮತ್ತೆ
ಕಳಸ್ತಿದ್ದನ ಕಳಸ್ತಿದನಲ್ಲ ಹೇಳ್ತ್ರ
ಹ್ಮ್ ಚನ್ನಾಗ ಆಗಿ ಟೆಷ್ಟ್
ಹ್ಮ್ ನಷ್ಟ ಆಗಿತ್ತು ಚೊಲಾಗದಂದ್ರರು ಮನ್ಯಾಗ ಎಲ್ಲಾರ ಖಲಾಸ ಮಾಡಿದ್ರರು ಬೋಗಣೆ
ಹೌದು ಅಂದ್ರ ವರ್ಕ್ಔಟ್ ಆಗಿದೆ ಇಡ್ಯ
ವರ್ಕಟ್ಟ ಆಗ
ಹುಹುಹು
ಎರಡು ಗ್ಲಾಸ್ ಅನ್ನ ಮಾಡಿದ್ದೆ
ಹ್ಮ
ಫುಲ್ ಪಾಕೆಟ್ ಆಾಕಿದೆ ಹತ್ತು ರೂಪಾಯ ಫುಲ್ ಪಾಕೆಟ್ ಹಾಕಿದೆ ಉದ್ದಿನಬೆಳೆ ಸೇಂಗಾ ಎಲ್ಲಾ ಕರಿಬೇ ಎಲ್ಲ ಹಾಕಿ ಮಾಡಿದ್ದೆ
ಹ ಚಂದ ಕರ್ಕರ ಅನ್ನರ ಕರ್ಕರ ಅನತ್ರ ಹುರ್ದಿನ ಹ್ಮ್
ಚಂದಾಗಿತ್ತ.
ಉಣ್ಣೆಸೆ ಹಣ್ಣು ರಸ ಹಾಕಿಲ್ಲ.
ಅಯ ಮಮ್ಮಿ ಎಲ್ಲಿ ಕಲ್ತಿದೆ ಮಾಡಿದೆಲ್ಲ ಅಂದ್ರ.
ಒಂದ್ ಕೆಲ್ಸ ಮಾಡಕತೀನಿ ಅವ್
ಹಾ ಇವತ್ತ ನಮ್ಮ ಫ್ರೆಂಡ್ ಹೇಳಪ್ಪಾ ಹೊಸ ರೆಸಿಪಿ ಬಾಯಿ ತಿಂದುತಿಂದು ಕೆಟ್ ಕೇರದ್ದೂವುತು.
ಹ್ಮ
ಅನ್ನ ಸಾರ್ ತಿಂದು ಏನರ ಮಾಡಿತಂದ್ರೆ ಮಸ್ತಾಗದ ಬಿಡು ಮಮ್ಮಿ ಅಂತರ.
ಖಾರ ಪುಡಿ ಹಾಕಿಲ್ಲಾನು.
ಕಖಾರ್ ಪುಡಾಕಿನಿ ಉಂಸೇಉಳಿ ಅಕಿನಿ.
ಹು
ಸ್ವಲ್ಪ ಅಕಿನಿ
ಒಟ್ಟನಲ್ಲಿ ಒರ್ಕುಟ್ ಆಯ್ತ ಅಂನ್ದ ಆಯ್ತ.
ಹ್ಮ್ ವರ್ಕಟ್ಟ ಆಯ್ತು.
ಹ್ಮ
ಆದ್ರು ಕಟ್ ಆಯ್ತ್ ಎನಗಲ್ಲ.
ಇನ್ನೊಂದು ಏನಾನ ಹೇಳು ನನಗೊಂದು ರೆಸಿಪಿ.
ಏನ್ ಹೇಳಿಲಿ
ಚೆನ್ನಾಗಿರ್ಬೇಕು ನೋಡಿ ಮುಂಚೆನೆದ್ದು ಫಾಸ್ಟಾಗಿ ಮಾಡಕ್ಕೆ.
ಫಾಸ್ಟ್ ಆಗಿ ಮಾಡ್ಬೇಕಾ ದೋಸೆ ಮಾಡ್ತೇನಾ.
ದೋಸ ಹೆಂಗ ಫಸ್ಟ್ ಆಗತವಾ.
ದೋಸೆ ಮೈದಾ ಇಟ್ಟು.
ಹ್ಮ್
ಮೈದಾಹಿಟ್ಟು ಚಿರೋಟಿ ರವ ಒನ್ ಅವರ್ ಮುಂಚೆನೆ ನೆನೆಡಬೇಕು.
ಮೈದಾ ಹಿಟ್ಟು ಚಿರೊಟ್ಟಿರವ ಅಂದ್ರ ಸಣ್ಣನ್ ರವ. ಹಾ ಹಾ ಹಾ ಎಷ್ಟ ಎಷ್ಟ ಆಗ್ಬೇಕು.
ಹ ಅಂದರೆ ನಿಮ್ಮ ಮನೆಗೆ ಎಷ್ಟು ಬೇಕತದೋ ಒಂದೆರಡು ಗ್ಲಾಸ್ ಒಂದೆರಡು ಗ್ಲಾಸ್. ಸು
ಹ ಒಂದ್ ಅರ್ಧ ಕೆಜಿ ಮೈದಾನ ಇಟ್ಟಿಗೆ.
ಹ್ಮ
ಒಂದು ಗ್ಲಾಸ್ ಸಣ್ನರವ ಅಕ್ಬೇಕು.
ಅರ್ಧ ಕೆಜಿ ಮೈದಾ ಇಟ್ಟಿಗೆ ಒಂದ್ ಗ್ಲಾಸ್. ಸಣ್ಣದು ಅಂದ್ ದೊಡ್ ಗ್ಲಾಸ್ ಹಾ ಹಾ ಹಾ.
ಹಾಕ್ಬೇಕ್ ಹಾಕಿ ಒಂದ್ ಅವರ್ ಮುಂಚೆನೆೇನೆ ನೆನಾಕ್ಬೇಕು ಒಂದ್ ತಾಸ್ ಮುಂಚೆನೇ ನೆನಾಕ್ಬೇಕು ಅದ ನೆನೆಟ್ಟಿಗಸಿ ಬೇರೆ ಏನ್ ಕೆಲಸ ಮಾಡಿ ಚಟ್ನಿನೆೆಲ್ಲ ರೆಡಿ ಮಾಡ ಹಾಕೊಂಡ್ ಬೇರೆ ರೆಡಿ ಮಾಡ್ಕೊಂಡ್ ಹಾಕಿದ್ರ ದೋಸೆ ರೆಡಿ ಆಯ್ತು ನೋಡು
ಅದೇನ್ ಸುಮ್ಮನೆ ಕಲ್ಸಿ ಇಡೋದಷ್ಟೇ ಮಿಕ್ಸಿಗೇನು ಹಾಕಂಗಿಲ್ಲ ಹೌದು.
ಚಟ್ನಿ ಮಾಮೂಲಿ ಚಟ್ನಿ ಮಾಡಿದ್ರ ನಡಿತದೆ
ಕೈ ಚಟ್ನಿನಾ
ಹೌದಾ ಆ ಮೈದಾ ಇಟ್ಟು ಜಿಗುಡ್ ಜಿಗುಡ್ ಆಗಲ್ವಾ
ಇಲ್ಲ ಇಲ್ಲ ಆಗಲ್ಲ ಅದು ರವೆ ಹಾಕಿರ್ತೀವಲ್ಲ ಚಿರೋಟಿ ರವೆ
ಹೂ ಹೂ ಇದೊಂ ತರ ಆಯ್ತಲ್ಲ. ಸ್ಪೆಷಲ್ ನೋಡ್ಬೇಕು ತಡಿ. ಅದು ಮತ್ ಮೈದ ಇಟ್ಟು ಜಿುಗುಡ್ ಜಿಗುಡು ಆತದಲ್ಲ ಅದಕ್ಕೆ ತೆಳ್ಳಾಗ್ ಕಲ್ಸ್ಬೇಕ್
ಇದು ರವೆ ಹಾಕಿರ್ತೀವಲ್ಲ ಲಂಬೂ ರವೆ ಹಾಕ್ತೀವಲ್ಲ ಅದಕ್ಕೂ ಅದಕ್ಕೂ ಚೆನ್ನಾಗ್ ಆಗುತ್ತೆ
ಅಂದ್ರೆ ನಾವು ದೋಸೆ ಇಟ್ ಏನ್ ಅದಕ್ಕೆ ಕಳ್ಸಿದ್ದೆ
ಹಾ ಸೇಮ್ ಹಂಗೆ ಕಲ್ಸ್ಬೇಕು ಸ್ವಲ್ಪ ನೀರ್ ಮಾಡ್ಬೇಡ ಅಂದ್ರೆ ಗಟ್ಟಿಗ್ ಕಲ್ಸ್ಬೇಕ್ ಸ್ವಲ್ಪ
ಹೂ ಹೂ ಹೂ
ನೀರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಇಂಚಿಗೆ ಹೊಡ್ಕೊಂಬಿಡುತ್ತದೆ
ಹೌದು ಎದೆಳ್ತವೋ ಇಲ್ಲ ಅಂತ
ಅದೇ ಗಟ್ಟಿಗೆ ಕಳಿಸಬೇಕು ಇಷ್ಟು ನೆನೆದಿದೆ ಅಷ್ಟು ಚೆನ್ನಾಗಿ ಬರುತ್ತೆ
ಹೂ ದೋಸೆ ಜಿಗುಟೇನ್ ಆಗಲ್ಲ
ಹೂ ಆಗಲ್ಲ ಆಗಲ್ಲ
ಹೌದಾ ಮಾಡಿ ನೋಡ್ತೀನಿ ತಗೋ ನಾನು ಒಂದಿನ ಅಂದ್ರೆ ನಾನು ರವ ದೋಸೆ ಮಾಡ್ತೀನಿ ಬೇರೆ ತರ ಮಾಡ್ತೀನಿ ಧನ್ಯ ಅಂಗಂದ್ರೆ ಅ ಇದು ಸಣ್ಣ ರವೆನೇ ಎರಡು ಗ್ಲಾಸ್ ರವೆ ಹಾಕ್ತೀನಿ ಅಂದ್ರೆ ಒಂದ್ ಗ್ಲಾಸ್ ಅವಲಕ್ಕಿ ಹಾಕ್ತಿನಿ
ಅಂದ್ರೆ ಒಂದು ಗ್ಲಾಸ್ ರವೆಗೆ ಒಂದ್ ಗ್ಲಾಸ್ ಅವಲಕ್ಕಿ
ಎರಡು ಗ್ಲಾಸ್ ರೆವೆಗೆ ಒಂದ್ ಗ್ಲಾಸ್ ಅವಲಕ್ಕಿ
ಹೂ
ಅಂದ್ರೆ ರವೆ ಏನು ಸ್ವಲ್ಪ ಮೊಸರು ಇರುತ್ತಲ್ಲ ಒಂದ್ ನಾಕೈದ್ ಸ್ಪೂನ್ ಮೊಸರು ಹಾಕಿಸಿಕೊಂಡು ಒಂದ್ ಸ್ವಲ್ಪ್ ನೀರ್ ಹಾಕಿ ನೆನಕಿ ಬಿಡ್ಬೇಕು ಒಂದ್ ಹತ್ ನಿಂಷಾ ಹಲೋ
ಅಲೋ
ರವೆ ಒಳಗೆ ಒಂದು ನಾಲ್ಕೈದು ಸ್ಪೂನ್ ಮೊಸರು ಹಾಕಬೇಕು
ಹೂ
ಒಂದ್ ಹತ್ ಹದಿನೈದು ನಿಮಿಷ ನೆನಾಕಿ ಬಿಡಬೇಕು ಕಡೆಯಕ್ಕೇನದ ಅವ್ಲಕ್ಕಿ ತೊಳದ್ಗೆಸಿಂದ ಬೇರೆದ್ರಾಗೆ ನೆನೆ ಹಾಕೆಬೇಕು
ಹ್ಮ್ ಹ್ಮ್ ಹ್ಮ್
ಒಂದ್ ಹತ್ ಹದನೈ ನಿಮಿಷ ಅಂದ್ಮೇಲೆ ಇವು ಅವ್ಲಕ್ಕಿ ನೆಂದಿರ್ತಾವ ರವಾನು ನೆಂದಿರ್ತದಲ್ಲಾ ಹಾಂ ರವ ಏನದ ಸಣ್ಣಗ್ ಮಿಕ್ಸರ್ಕ್ ಹಾಕಬೇಕ್ ಪೂರ ಸಣ್ಣ ಆಗತ್ತನ ಹ್ಮ ಪೇಸ್ಟ್ ಆಗತ್ತನ ಸಣ್ಣನ್ ರವನೆ ಮಿಕ್ಸರ್ಗೆ ಹಾ ಪತ್ನೀರಾಕಿ ರವ ಹಾಕೊಂಡು ಮತ್ ಅವ್ಲಕ್ಕಿ ನೀರ್ ತೆಗದ್ ಗೀಸಿಂದ ಅವ್ಲಕ್ಕಿನ್ ಮಿಕ್ಸರ್ಗೆ ಹಾಕೇಬೇಕು ಎರಡು ಒಂದೇ ಪಾತ್ರದಾಗ ಕಲ್ಶ್ ಬಿಡ್ಬೇಕು ಅಲಸಿಗೆಸಿಂದ ಒಂದ್ ಸ್ವಲ್ಪ ಸೋಡ ಪುಡಿ ಉಪ್ಪು ಹಾಕಿ ಒಂದ್ ಹತ್ ನಿಮ್ಷ ಇಡ್ಬೇಕು ಇಟ್ಟಿಗೆಸನ್ ದೋಸೆ ಹಾಕ್ಬೇಕು ಚೆಂದ್ ಬರ್ತಾವ
ಹೌದಾ
ಅಂದ್ರೆ ಒಂದ್ ಸ್ವಲ್ಪ್ ಮೆತ್ತ್ ಗಾತ
ಮತ್ತ್ ಮೆತ್ತಗಾದ್ರೆ ಆಗ್ಲಿ ಬಿಡು
ಹ್ಮ್
ಅರ್ಜೆಂಟಿಗೆ ಆತದಲ್ಲ
ಹಾಂ ಅರ್ಜೆಂಟಿಗೆ ಆತದ್ ನೋಡು ಸ್ವಲ್ಪ ಮೆತ್ತಗತವ ನಮ್ಮ್ ಮನಯಾಗ ಇನ್ನ ಉದ್ದಿನ ಬ್ಯಾಳೆ ಅಕ್ಕಿದು ದೋಸೆ ಮಾಡೋದ್ಕಿನ ಇದೇ ಇದೇ ದೋಸೆನೆ ಬಾಳ ಇಷ್ಟ ಪಡ್ತಾರ ಮೆತ್ತಗಾತವಲ್ಲ ಚಂದ ಮೆತ್ತಗ ಅಂತೇಳಿ ತಿಂತರ್ ಇದ್ರೊಳಗೆ ಏನದ ಹ್ಮ್ ಇದು ಉಳ್ಳಗಡ್ಡಿ ಮತ್ತೆ ಟೊಮೊಟೋದು ಚಟ್ನಿ ಮಾಡ್ಬೇಕು ರುಚಿ ಆತು ಹ್ಮ್ ಉಳ್ಳಾಗಡ್ಡೆ ಟಮೊಟ ಉರ್ ಮಂಚನ್ಗ್ ಹಾಕಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಬೇಕ ಹ ಹುರ್ ಹಾಕೊಂಡ್ ಆಹ ಈ ಕಾಯಿ ಇತ್ತಂದ್ರೆ ಕಾಯಿ ಹಾಕೋಬಹುದು ಇರ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ್ ಶೇಂಗಾ ಪುಡಿ ಹಾಕೊಂಡರು ನಡತದ ಮಿಕ್ಸರ್ಕ ಹ್ಮ್ ಟೊಮೊಟೊ ಉಳ್ಳಾಗಡ್ಡೆ ಮತ್ತುತ್ತ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆ ಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕೇಬಹುದು ಇಲ್ಲಖಾರ್ ಪುಡಿ ಹಾಕಂತಿದ್ರೆ ಹಾಕಬಹುದು ಒ್ ಸ್ವಲ್ ಶೇಾುಡಿ ಪುಟ್ಟ್ ಪುಡಿ ಇದ್ರೆ ಹಾಕಬಹುದು ಕಾಯಿ ಇ ಅಂದ್ರೆ ಹ್ಮ್ ಚೆನ್ನಾಗ ಆಗ್ತದೆ ಇದನ್
ಹೌದಲ್ಲ
ಹ್ಮ್ ಅಂದ್ರೆ ಬಾಳ್ ಸಾಫ್ಟ್ ಆಗ್ತವ ಅಂಚೆ ಚೆಂದ ಇರ್ಬೇಕು ಕಟಿ ಅಂಚಿಗೆ ಆದ್ರೂ ಬರಲ್ಲ ಕೇಳಸಲಾಗಿದ ಯಾಕಕ್ ಮಾತಾಡಲಾಗಿದೆ
ಕೇಳಕತ್ತದ ಹ ಅನ್ನ ಕತ್ತೀಿನಿ
ಹ್ಮ್ ಎಲ್ಲಾರ ಮಕ್ಕಂದಾರ ಡಿಸ್ಟಬ್ ಆಗ್ತದ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಅಣ್ಣನ್ ಗೇಮ್ ಮಾಡಕತ್ತಾನೆ
ಅಣ್ಣ ಇಷ್ಟ ತನ ನೀರ್ ತುಂಬಿದ
ರಾತ್ರಿ ಬರ್ತದ್ ನಾಳ
ಮಳಾನೆ ಇ ಬ್ರಲ್ಲ ನಿಮ್ ಕಡೆ ಹ ಹ್ಮ್
ಹೌದಾ
ಇನ್ನು ಇವತ್ತು ಜಲ್ದಿ ಬಂದ ಹನ್ನೆರಡು ಒಂದಕ್ ಬರ್ತು
ಅಯ್ಯ ಯಾವಾಗ ಬರ್
ಅವಾಗ ತುಂಬಾಗ ದವ ತುಂಬಿದಂ
ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ನಿಂಬಲ್ಲಿ
ಇಲ್ಲ ಅವಾಗ ಇರ್ತಿತ್ತು ಯಾಕನೆ ಈಗ ಫುಲ್ ಸ್ಯಾಟಸ್ ಆಗ ನೀರ್
ಹ ಇಲ್ಲಿ ನಂಬಲ್ಲಿ ಮೂರ ಹತ್ತು ಇರ್ತವ್ ನೋಡ ಅಂದ್ರೆ ಯಾವಾಗ ತೆಗದ್ ಅಂದ್ರ ಎರಡ್ ಮೂರ್ ದಿನ ಹೋಗ್ತದ ಹಾ ಮತ್ತ ಜಲ್ದಿ ಕೊಟ್ಬಿಡ್ತಾನೆ ಎರಡು ದಿನ ತೆಗಿತಾನೆ ಅಷ್ಟೆೇ ತೆಗದ್ರನು ಚಲೋ ಬರ್ತಾವ ಇಲ್ ನೀರ್ ಮೊದಲೆಯಲ್ಲಿ ಅವ್ವಾ ತಿಂಳಿಗೆ ದೇಡು ತಿಂಗಳಿಗೆ ಬರ್ತಿತ್ತವ ನಾಳ ಬ್ಯಾಡ್ ಸುದ್ದಿ ಅವೇ ನೀರು ಒಂದ್ ಐದ ಎಂಟತ್ತು ಹನ್ನೆರಡು ಕೊಡ ತುಂಬ್ತಿದ್ದೆ ನೋಡ್ಗ ಅಕ್ಕ
ಹೌದು ಒಂದ್ ಕಡೆ ಒಂದು್ ವಾರ ಕಮ್ಮಿ ಬರ್ತಾವ ನೀರು
ಹನ್ನಾಡ್ ಕೊಡೋ ತುಂಬಕ ಅಂದ್ ಅಡಡಿಗ್ ಮನೆಗ್ ಗಿ ಹೋಗಬೇಕು
ಅ
ಅವನೇ ದಿನನೊನ್ನು ಕೂಡ ಸಾಲಿ ಮಾಡಬೇಕು
ಹ್ಮ್
ಯಷ್ಟ ದಿನ ಬರ್ತದ ಅಲ್ಲಿ ತನ ಅವನೇ ಬಳಸದು ದೊಡ್ಡ ದೊಡ್ಡ ಆ ಫಿಲ್ಟರ್ ನೀರ್ ತರ್ತಿದೆ ನಿಮ್ಮ ಅಣ್ಣ
ಹ್ಮ
ದೊಡ್ಡ ದೊಡ್ಡ ಹಂಗ ನಳಗಳು ಇರ್ವಂ ಐದಐದು ಕೂಡ ಆರ್ ಕಡವು
ಹೌದೌದು
ಹ್ಮ್ ಅಂತವು ಎರಡ್ ನಳ ಮತ್ ಅನ್ಯ ಆಡ್ಕೊಡ ಇವ ನಿಂಬ್ಬಿಟ್ಟಗಂತಿದೀವಿ ನೋಡಣ ತಿರುಗಿ ನಾನಳಾ ದವಡ್ ತಿಂಳಕೊಮ್ಮಿ ಬರತೆ
ಹ ಅಂದ್ರ ಮಗಲ್ಲವ
ಹ್ಮ ಮನ್ಯಾಗ ಮತ್ತ ಹ ಬಟ್ಟಿ ಮೊಸರಿ ಅವೆಲ್ಲಾ ಮಾಡಕ ನಮ್ದು ಸಂಪಾದ ಮನ ಸಾಾಕಿ ಅದ ನೆಲ್ದಾಗ
ಹೌದದುೌ
ಹಾ ಟ ಹಾಕಿ ಫುಲ್ ತುಂಬ್ಸ್ಕೊಂಡ್ರುನು ಒಳಕ್ ನೆಲ್ ಕಲರ್ದಗೆ ಹಯ್ ಬಿಡ್ಿದೀ್ ನೀರ್ ಹಗ ಕಟ್ಟಿ ಬಿ ಬಾಯಾಗ ಜಗಿದ್ದಿದಂಗ ಜಗದತಿೀವಿ ಬತ್ತತಾನ
ಹಾ
ಹ ಬಾಳ ದುಸ್ತ ಇರುತ್ತೆ ನೀರಿಂದ ಟ್ವೆಂಟಿ ಫೋರ್ ಅವರ್ಸ್ ನಳ ಬಂದ ಪುಣ್ಯ ಮಾಡ್ ನವು
ನೀರಿದ್ರೆ ಕೆಲ್ಸತ್ತ ಮತ್ ನೀರ್ಲ್ರಿ ಏನ್ ಕೆಲ್ಸತ್ತ
ಹ್ಮ್ ಪಾಪ ಮಾಡಿದ ರಾಜಗೌಡ ಸೋತ್ ಪುಟ್ಟ ಕಡೆ ಸಲ್
ಅಂಗಗೆ ಆಗೆ ನ ನಮ್ಗರ ನೀರೇ ಇಲ್ಲ ಅವಾಗ ಎಂತಂತ ಬೇಸ್ಗೆಾಗ ಬಂದವ ಈಗ್ ಬರವಳ ನೀರು
ಹೌದೌದು
ಮೋಟ್ರ ಹಚ್ಚಿದ್ರೆ ನೀರ್ ಬರ್ತಾವ ಇಲ್ಲಾಂದ್ರೆ ಬರ್ಲಾ
ಹ್ಮ್ ಒಂದ್ ನಿಮಿಷ್ ತಿಡಿಯಕ ಹಸ್ತೀನಿ ಇನ್ನೊಂದು ಫೋನ್ ಬರಕತ್ತದ